ಏನಪಾ
ನೀನೆ ಹೇಳ್ಬಕ್
ಹೌದಾ ಊಟ
ಊಟ ಇನ್ನಿಲ್ಲಣ ನಿಂದು
ಹ ನಂದು ಇವಾಗ ಜಸ್ಟ್ ಆಯ್ತ್ ನೋಡಪ್ಪಾ
ಹೌದಣ ಮೊನ್ನೇ ನೀಟ್ ಎಕ್ಸಾಮ್ ಬರದಲ್ಲಾ ಹೆಂಗೈ್ತಣ
ಹ ಏ ಬರ್ದಿನ ಇನ ಇದು ರಿಸಲ್ಟ್ ಬಿಟ್ಟಿಲ್ಲ ಯಾವಾಗ್ ಬಡ್ತಾರನ
ಅಣ್ಣ ಮೂರ್ ಟೈಮ್ ಅ ಆಯ್ತಲ್ ಮೂರ್ ಟೈಮ್ನು ಬರ್ದೇನ ಅಣ್ಣ
ಹ ಮೂರ್ ಟೈಮ್ನು ಬರ್ದ ನೋಡು ಏನ್ ಹೇಳ್ತಿ ನಮ್ದ್ ಅಣೆ ಬರ ಹೆಂಗಗತ್ ಅಂದ್ರ ಅವಾಗ ಮತ್ತೆ ಓದಬೇಕು ಮತ್ತೆ ಬರಿಬೇಕು ಮತ್ತೆ ಓದ್ಬೇಕು ಮತ್ತೆ ಬರಿಬೇಕು ಅಲ್ಲ ಮೂರು ಟೈಮ್ ಬರ್ದೇವು ತಿಂಡಿ ಮುರ್ಗ ಮುರ್ಗೋಯ್ತ್ ನೋಡ ಹಂಗೆ
ಹ ಅಣ್ಣ ಏನ್ ಮಾಡ್ತವಿ ಮೂರ್ ಸ ಎರಡ್ ಸರಿತಿ ಪೇಪರ್ ಲೀಕ್ ಆಯತಣ
ಎರಡ್ ಸರಿ ಲೀಕ್ ಆಯದ ಹೆಂಗ್ ಚೆಕ್ ಮಾಡ್ಯರು ಹೆಂಗ ಇಲ್ ಏನ್ ಮಾಡ್ಯರು ನೋಡಿ ಶಿಕ್ಷಣ ಅಧಿಕಾರಿ ಹಂಗಾನು ಹಂಗಗೆಲ್ಲೋ ನಮ್ಮ್ ಕರ್ನಾಟಕದಾಗ
ಕರ್ನಾಟಕ ಇಷ್ಟೇ ಇಡೀ ಸೆಂಟ್ರ ಎಲ್ಲ ಬರ್ತ
ಹಾ ಇಡೀ ಇದೇ ಆಗ್ಬಿಟ್ಟದ ಮದೆ ಏನ್ ಮಾಡ್ತಿ
ಹಣ ಈ ಅವೇನು ಸಣ್ಣ ಪುಟ್ಟ ಟೆಂತ್ ಪಿ ಯು ಸಿ ಎಕ್ಸಾಮ್ ಅತ ನೀಟ್ ಎಕ್ಸಾಮ್ ಒಮಂತ ಅಂತವು ಅಂತವ ಎಷ್ಟು ನಡ್ಸಕ ಅತ್ಯತಮಗೋಳೆ ಹಂಗ್ ಮಾಡಕಯ್ತಾರ ಅಂದ್ರ ಅಂಗಣ
ಎರಡ್ ಎರಡ್ ಸಾವ ಮೂ ಮೂರ್ ಮೂರ್ ಸಲ ಬರ್ದ ಸುಮ್ಮ್ ಆಯ್ತ ಒಬ್ಬೊಬ್ರ ಪಾಪ ನಮ್ಮ ಇದ್ರಾಗ ಸೆಂಟ್ರದಾಗ ಏ ಒಬ್ರು ಏನ್ ಮಾಡ್ಬಿಟ್ಟಿದ್ರು ಪಾಪ ಲೇಟ್ ಆಗ ಬಂದ್ರು ಸ್ವಲ್ಪ ಒಂದು ಲೇಟ್ ಅನಕ್ಕೇನೋ ಒಂದ್ ಐದ್ ನಿಮಿಷ ಅಷ್ಟೇ
ಹಬ
ಕಲ್ ಪಾಪಾ ಹುಡುಗರ ಇದ್ರು ಇಬ್ರು ಕರ್ಕಂದಿಲ್ಲ ಪಾ ಇಷ್ಟು ಹಳಾಗತಿದ್ರ ಗೊತ್ತಾ ಅವರು ಫ್ಯಾಮಿಲಿ ಕರ್ಕೊಂಡ ಬಂದ ಅವ್ರ ಅಪ್ಪಗ ಸ್ವಲ್ಪ ಟ್ರಾಫಿಕ್ ಜಾಗ ಸಿಗ ಹಾಕನ್ಿದೀರಂತ
ಹವರ ನಾನು ಒಂದ್ ಇನ್ಸ್ಟಾಗ್ರಾಮ್್ದಾಗ ಒಂದ್ ರೀಲ್ಸ್ ನೋಡಿದಣ ಎಡ್ನೇ ನಿಮಿಷ ಲೇಟ್ ಆಯದಂತಣ ಒ ಕಾ ಬಳಕೈತಾರಣ
ಹ್ಮ್ ಅಂದ ಅವತ್ ದಿನ ನೋಡ ಕಾಲ್ಗಳಾಕತಾರ ಸ್ವಲ್ಪನ ಇದಿಲ್ಲ
ಹಾರ ಬ ಇದ ಕರ್ಕಳ್ರಣ ಏನ್ ಮಾಡ್ತ ಅಲ್ಲ ಅದು ಒಂದ ನಿಮಿಷ ನಿಮಿಷಣ ಬರೀ ಒಂದ್ ಒಂದ್ ನಿಮಿಷನ ಯರ ನಿಮಿಷ ಯಾರ ಅಂತ
ಹ್ಮ್
ಅಷ್ಟ್ ಕಾಲು ಬಿದ್ರನ್ ಕರ್ಕಳ್ರಿ ಆ ತ್ಯ
ಹ್ಮ್ ಮತ್ತ ಇವ್ರ ಇಿಂದಿಂದ ದೊಡ್ಡ ದೊಡ್ ಲೀಕ್ ಮಾಡತಾರೆ ಎಕ್ಸಾಮ್ ಎಕ್ಸಾಮ್ ಒಂದ್ ಎರಡ್ ನಿಮಿಷ ಪಾಪ ಲೇಟ್ ಲೇಟಾಗಿ ಬಂದ್ರ ಕರ್ಕಲ್ ನೋಡ ಮತ್ತತ್ ಇವ್ರ್ದ ಎಂತದ
ಆ ಹುಡುಗರ್ ಪರಿಸ್ಥಿತಿ ನೋಡುವಣ ನಾವು ಕಾ ಬಿಡೋದ ದಿನ್ರು ಎಷ್ಟು ಕಷ್ಟ ಕೊಟ್ಟೆ ಕಾಲ್ ಬಿಡ್ತಾರೆ ಎಲ್ಲ ಮಾಡ್ತಾರ ಅಂದ್ರನು ಕಳ್ಕೊಳ್ರಣ್ಣ ಅವ್ರಗ
ಹ್ಮ್ ಏನ್ ಮಾಡಿದಿಪ್ಪಾ ಹಂಗೆ ಮತ್ತೆ ಏನ್ ಅಂತಾರಲ್ಲ ಅದ ಅದೇ ಯಾರನ್ನ ಹಿಂಗ ರಾಜಕಾರಣಿ ಮಕ್ಕಳು ಅವರಗಿರ್ಬೇಕ ತಾನೇ ಬಿಡ್ತಾರಣ್ಣ ಮುಚ್ಚಿಗ ಅಂದ ಹಂಗೆ ಹ್ಮ ಹ್ಮ್ ಬಡೋರ ಹ್ಮ
ಹಂಗಾಗಿ ಬರಿ್ಯನ್ ಬರ್ರಿ ಬಿಡನ್ ಬಿಡ್ರಿ ಅಂತಾರ
ಹ್ಮ್
ಫಸ್ಟ್ ನೀ ಒಂದೊಂದ್ ಸಾರಿ ತಣ ಫಸ್ಟಿಗೆ ಆಧಾರದ ಹೆಂಗ್ ಮಾಡ್ತಾನ
ಅದು ಮತ್ತೆ ಎಲ್ಲ ಈಗ ಫಸ್ಟಿಗೆ ಒಬ್ಬರದು ನಂದು ಆಗಿತ್ತು ಫಸ್ಟಿಗೆ ಏಟ ಎಕ್ಸಾಮಾ ಆಯ್ತು ಕ್ಲ ಇದು ಬಂತ ಬಂದ್ಬಿಡ್ತು ತಗ ಆಯ್ತ್ ನಡಿ ಮತ್ತ ಮತ್ತೆ ಓದ್ಬೇಕು ಮತ್ತೆ ಓದಿನಿ ಮತ್ತೆ
ಷ ಆಾಗಿದ್ರೆ ಗೊತ್ತಾ ನಮ್ ಮನ್ಯಾಗ ಎಲ್ಲಾರೂ ನೀಟ್ ಕ್ಲಿಯರ್ ಆಗ್ಯದ ನೀಟ್ ಕ್ಲಿಯರ್ ಆಗ್ಯದ ಅಂತ
ಹ್ಮಣ
ಎಲ್ಲಾ ನಿರಾಸೆ ಮಾಡಿಟ್ಟಪ್ಪಾ ಮತ್ತೆ ಇ ಏನ್ ಮಾಡ್ತ ಮತ್ತೆ ಒಂದ್ಸಲ ಬರ್ದನಿ ಮತ್ತೆ ಒಂದ ಎರಡ್ ಮಾರ್ಚ್ದಾಗ ಹೋಗ್ಯದ ಅದನ್ನ
ಎರನೇ ಆಯ್ತಾ
ಹ್ಮ್ ಎರಡ್ನೇ ಸರ್ತಿ ಎರಡು ಮಾರ್ಸದಾಗ ಹೋಗದ ಮತ್ತೆ ಮನೆಗಳನೇ ಇರ್ಲತಪ್ಪಾ ಏನ್ ಮಾಡ್ತಿ ನೋಡಮ್ಮ ನೆಕ್ ಎಷ್ಟ ಇನ್ನೊಂದ್ಸಲ ಹೆಂಗನಮ್ಮ ಬರಂತ ಇನ್ ಎಷ್ಟ ವರ್ಗಂತ ಹೇಳಿದ್ರರು ಮತ್ತೆ ಆಯ್ತ್ ಬಿುಟ್ಟೆ ಮತ್ತೆ ಒಂದ್ಸಲ ಲೀಕ್ ಐತಿ ಅವ್ರ ಮತ್ತೆ
ನಾಲ್ಕ ಮೂರನೇ ಸರಿ ತನ್ ಬರ್ ಅಣಣ್ಣ
ಈಗ ಬಾರ್ದನಗ ಮತ್ತೆ ಏನಾದ್ದೇನನ ಬುಟ್ಟಲ್ ರಿಸಲ್ಟ್
ಅಣ ಸುಮ್ ಹಿಂಗ್ ಮಾಡ್ಬೇಕಲ್ಲ ಅವ್ರು ಯಾವ ಸೆಂಟ್ರ ಅದಾಗ ಎಲ್ಲಿ ಯಾರಾದ ಜೊತೆ ಅದ ಒಂದ್ರ್ಷ್ಟ ಎಕ್ಸಾಮ್ ಮಾಡ್ಸ್ಬೇಕಲ್ಲ ಅವ್ರು
ಏ ಹಂಗ್ ಮಾಡ್ಸಲ ಈಗ ಎಲ್ಲಾ ಇದು ಇದಾಗಿರ್ತ್ತಲ ಅದಕ್ಕೆ ಹ್ಮ್ ಹೆಂಗನಪಾ ಅವರುರು ಹೆಂಗ ಅನ್ ಈಗ ಸರ್ಕಾರ ಹೆಂಗ ಅಂತದಂಗ ಹಾಗಪ್ಪಾ ನಾವು ನೀ ಏನ್ ಮಾಡ್ತಿೇವಿ ಜಾಸ್ತಿ ಏನ್ ಹೆಚ್ಚು ಕೇಳಕ್ ಬರ್ತದ
ಈ ನಾವ ನಾವ್ ಒಬ್ಬ್ರಂತೆ ಇಬ್ರಂತ ಅಣ್ಣ ಇಡೀಿಕ ಬಾರ ದೇಶದಾಗ ಎಷ್ಟು ಜನ ಬರ್ದಾರೇಏನ್
ಹ ಎಷ್ಟು ಜನ ಬರರ್ದಾರ ಕೊ ವಿದ್ಯಾರ್ಥಿಗಳು ಸ್ವಲ್ಪ ಆರೇನು ಈಗ ಎಜುಕೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಈಗಿನ ಲೈಫ್್ದಾಗ ಅಂದ್ರೆ ಇಲ್ಲ ಹ್ಮ್ ಹ್ಮ್
ತ ಎಲ್ಲ ಮಾಡಿತ ಭಾರತ ದೇಶ ಮೂರ್ ಮೂರ್ ಸೈಡ್ ಎಕ್ಸಾಮ್ ಬರಿ ಪಕಣ ನೀಟ್ಕನೆ ಟೆಂತ್ ಎಕ್ಸಾಮ್ ಆದಂಗ ಟೆಂತ್ ಅನ್ ಪಾಡಣವು ಎಕ್ಸಾಮ್ ನಸ ಲಾವ
ಬಿಡಪ್ಪ ಏನ್ ಮಾಡ್ತಿವಿ ಹ್ಮ್
ಹಾ ತಮ್ಮ ಪೊಲೀಸರ
ಎಲ್ಲಿದೆ ನಿಮ್ದು ವಾಯ್ಸ್ ವಾಯ್ಸ್ ಬ್ರೇಕ್ ಆಕತ ಇ ನೆಟವರ್ಕ್ ಇಲ್ಲ ಏನ್
ಹಾ ಕೇಳಗತ್ ಕೇಳಗತ್ ಏನ್ ಮಾಡಿದಪಾ ನಾಾವನು ಅದಕ್ ಏನ್ ಗೊತ್ತಾ ಈಗ ನಮ್ದು ನೀಟ್ ಕ್ಲಿಯರ್ ಆಗಿತ್ತು ಎಲ್ಲಾರ ನಮ್ ಹುಡುಗರ್ ಎಲ್ಲಾರ ಏ ಟ್ರಿಪ್ಗೆ ಹೋಗಮಂತ ಪ್ಲಾನ್ ಮಾಡಿದ್ರು ಎಲ್ಲಾ ಎಲ್ಲರೂ ಅಮೌಂಟ್ ವಿಮೌಂಟ್ ಎಲ್ಲಾ ಕೊಟ್ಟ ಎಲ್ಲಾ
ಟ ಹ ಹ ಹ
ಈಗ ನಮ್ದು ಎಲ್ಲಾರ್ದ ನೀಟ್ ಕ್ಲಿಯರ್ ಆಗಿತ್ತಲ್ಲಾ ನಮ ದೋಸ್ತರ್ ಎಲ್ಲಾರ್ದ ಹ್ಮ ಎಲ್ಲಾರ ಹಾ ನಮ್ ಗ್ರೂಪ್ ಎಲ್ಲಾರು ಸೇರ್ ಎ ಟ್ರಿಪ್ಗೆ ಹೋಗ ಪ್ಲಾನ್ ಮಾಡಿದೀವಿ ಇವತ್ತು
ನೀಟ್ ಕ್ಲಿಯರ್ ಆಯದಂತೆ ಖುಷಿ
ಹ ಖುಷಿಗೆ ಅವಾಗ ಮತ್ತೆ ಸ್ವಲ್ಪ ದಿನ ಹುಡು ಅವಾಗ ಮುಂಚೆನೆ ಹೇಳಿದ್ವಿ ಹೋಗ ಮ ಹೋಗಮ್ಮ ಇದು ನೀಟ್ ಎಕ್ಸಾಮ್ ಆಗ ಹೋಗಮ್ರಿ ಅಂತ ಎಲ್ಲಾರ ಹೇಳಕತ್ ಹುಡುಗರು
ಹ್ಮ್
ಎಲ್ಲಾ ಅಮೌಂಟ್ ವಿಮೌಂಟ್ ಎಲ್ಲಾ ರೆಡಿ ಮಾಡಿದೀವಿ ಇದು ನಮ ಈತರ ನಮ್ದ್ ಇವ್ರ್ದ ದೋಸ್ತರ್ದ ಒಂದ್ ದೊಡ್ಡ ಕಾರ್ ಇತ್ತು ಅದ ಕಾರ್ನ ರೆಡಿ ಮಾಡಿದ್ದೀವಿ ಎಲ್ಲಾ ಮಾಡಿದೀಪಾ ಮತ್ ಮತ್ತೆ ಇದು ಪೇಪರ್ ಲೀಕ್ ಅಂತ ಬಂದ್ಬಿಟ್ಟಿದ್ದ ತಗೋ ಮತ್ತ ಮತ್ತೆ ರಿ ಎಕ್ಸಾಮ್ ಮತ್ತೆ ಓದ್ಬೇಕಲ್ಲ
ಹ್ಮ್ ಮತ್ತೆ ಎಕ್ಸಾಮ್ ಮತ್ತೆ ಹೋದ ಬಣ
ಎಲ್ಲಾ ಪ್ರಫ್ರೆಷರ್ ಆಯ್ತು ಆಯ್ತ್ ಮತ್ತೆ ಕ್ಯಾನ್ಸಲ್ ಮಾಡಿದೀವಿಪಾ ಹೋಗದ ಎಲ್ಲಾ ಅಮೌಂಟ್ ಅಮೌಂಟ್ ಮತ್ತೆ ಯಾರ ಯಾವ್ರ ಕೊಟ್ಟಿವ ಕೊಟ್ಟ ಮತ್ತೆ ಹ್ಮ್ ಮತ್ತೆ ಹೋಗ ಕುಂತೀವಿ ಮತ್ತೆ ಎಕ್ಸಾಮ ಬರ್ದ ಮತ್ತೆ ಹೋಗಮ್ಮ ಅಂತ ಮತ್ತೆ ನಿತ್ ಹುಡುಗರು
ಯಾರನಸ ಇರ್ತೀವಿ
ಹೋಗಮ್ಮ ಅಂತ ನಿಂತ್ರ ಆಯ್ತು ಹೋಗಿವವಿ ಏ ಎರಡು ದಿನದ ಸುತ್ತಾಡವಿ ಎರಡ್ ದಿನ ಎರಡ್ ದಿನ ಮೂರ್ ದಿನ ಸುತ್ತಾಡವಿ ಆಯ್ತಪ್ಪಾ ಮತ್ ಮತ್ತೆ ವ್ಯಾಪಾರ ಲೀಕ್ಕ ಅಂತ ಬಂದಪ್ಪ ಮತ್ತೆ
ಮತ್ತೆ ಪೇ ಬರ
ಹಾ ಮತ್ತೆ ಮೂರನೇ ಸಲ ಎಕ್ಸಾಮ್ಗೆ ಹದ ಪ್ಪಾ ಅಂತ ಆಯ್ತ ತಗ ಮತ್ತೆ ಟ್ರಿಪ್ಲಿಂದಾನೇ ವಾಪಸ್ ಬಂದ್ ದಾಂಡೆಲಿ ದಾಂಡೆಲಿ ಹ್ಮ ಅಲ್ಲೇ ಹೋಗಿದೀವಿ ಮೂರನೇ ದಿನಕ್ಕೆ ದಾಂಡಿಯಲಿಗ್ ಹೋಗಿ ಎಲ್ಲಾ ಎಂಜಾಯ್ ಗಿಂಜಾಯ್ ಮಾಡಿದೀವಿ ಒಟ್ಟ
ಹ್ಮ್
ಕೋರ್ಟ್ ಗೀಟ್ ಮಾಡಿ ಅಲ್ಲೇ ನೈಟ್ ಸ್ಟೇ ಆಗಿನೈಟ್ ಮೆಸೇಸ್ ಬಂದ್ ಬಿಡತ್ ಮತ್ತೆ ಪೇಪರ್ ಅಂತ ಆಯ್ತ್ ನ ಮತ್ತೆ ಅಲ್ಲಿಂದ ಮ ಮತ್ತೆ ವಾಪಸ್ ಬಂದ್ವು ಓವರ್ ನೈಟ್ ಏನ್ತ ನಮ್ದ ಇರಾಣ ನಮ್ದು
ಅಣ್ಣ ಈಗ ಮೂರ್ ಸರತಿ ಎಕ್ಸಾಮ್ ಬರ್ದಾರಲ್ಲ ಅಣ್ಣ ನೀವು ಮೂರ್ ಸರ್ತಿನ ಅಪ್ಲಿಕೇಶನ್ ಹಾಕಿರ ಏನಣ್ಣ
ಹ್ಮ್ ಅದ ಬರ್ತದ ಹಂಗ ಆಕಕ್ಕ ಅಲ್ಲಿ ಕೊಟ್ಟಿರ್ತರ ಗೌರ್ಮೆಂಟ್ ಅವರು
ಈ ಫಸ್ಟ್ ಸೈರ್ತಿ ಬರೋ ಫಸ್ಟ್ ಅರ್ಜಿ ಅಪ್ಲಿಕೇಶನ್ ಅಮೌಂಟ್ ಮತ್ತೆ ಸೆಕಂಡ್ ಸರ್ತಿಗೆ ಅಮೌಂಟ್ ಅಮೌಂಟ್
ಅದು ಅಮೌಂಟ್ ನಮಗ್ ಗೊತ್ತಿಲ್ಲ ನೋಡು ಅದು ನಮ ಅಂದ್ರೆ ನಮ್ಮ್ ಅಣ್ಣವರು ಆಕ್ಯಾರ ನಾವು ನಾಗ ಹೋಗಿಲ್ಲ ಅಷ್ಟಂದ್ರೆ ನನಗ ಗೊತ್ತಿಲ್ಲ ನಮ್ಮ ಅಣ್ಣವರೇ ಹಾಕ್ಯಾರದು ಅಪ್ಲಿಕೇಶನ್ ಅವ್ರಿಗೆ ಗೊತ್ತದು ಏನು ಫೋನ್ದಾಗ ಹಾಕ್ಯಾರೋ ಏನು
ಇಲ್ಲಣ್ಣ ಈಗ ಬೇರೆ ಎಕ್ಸಾಮ್ ಕ ಬೇರೆ ಎಕ್ಸಾಮ್ ಕಣ ಅಮೌಂಟ್ ಇರ್ತಾವಣ್ಣ ಈಗ ಎವಾಗ್
ಹ್ಮ್ ಹೌದ್ ತೊಗೋರಿ.
ಹ ಆರ್ ರ್ ಬಿಗೆಲ್ಲ ಅಮೌಂಟ್ ಅದಾವಣ್ಣ ಒಂದೊಂದು ಎಕ್ಸಾಮ್ ಕೆ ಎರಡ್ನೂರ್ ಐವತ್. ಹಂಗ ನೀಟಿಗಿನ ಅಮೌಂಟ್ ಆದ ಮಾಡಿದ್ನಾನ.
ಹ್ಮು ಏನ್ ಮಾಡಿದ ನನಗ್ ಗೊತ್ತಿಲ್ಲ ಇರ್ಬೋದೇನಪಾ ಮೇಬಿ ಇದ್ರ. ಮತ್ತೆ ಎಲ್ಲ ಬರ್ಬೇಕನಲ್ಲ ಅದು ಹಾಲ್ ಟಿಕೆಟ್ ಅದು.
ಹ್ಮ್ ಆಲ್ ಟಿಕೆಟು ಅಲ್ಲಿ ಎಕ್ಸಾಮ್ ಸಂಟರ್ಗ ಅದಕ್ ಇದಕ್ ಅಂತಂದ್ರ ತಗಂತರಣ್ಣ ಅಮೌಂಟ್
ತಗೋತಾರ ತಗೋತಾರ ಅ ಈಗ ಮ್ಚ್ ಒಬ್ ಕೊಡ್ತಾರಪ್ಪಾ ಈಗ್ ಮನ್ಯಾಗ್ ಚೊಲೋ ಆರ ನಡೀ ಪಾ ಅವ್ರು ಕೊಡತಾರ ಬಡವ್ರ ಇದ್ರ ಏನ್ ಮಾಡ್ಬೇಕ್.
ಮೂರ್ ಮೂರ್ ಸರತಿಗೆ ಎಕ್ಸಾಮ್ ಅಣ್ಣ ಎಕ್ಸಾಮ್ ಅವ್ರು ಎಲ್ಲಿ ಕೊಡ್ತಾರ ಅಲ್ಲಿ ಬರ್ಬೇಕಾನ ಹೋಗಿ.
ಹ್ಮ್ ಎಲ್ಲಿ ಕೊಡ್ತರ ಅಲ್ಲೇ ಬರೀಬೇಕು. ಹ್ಮ್ ಇಲ್ಲಿ ಬರದ್ವಿ ಇದ್ರಗ್ ಗುಲ್ಬರ್ಗದಾಗ್.
ಮ ಮೂರ್ ಸರ್ತಿ ಗುಲ್ಬರ್ಗ ಹೋಗ್ ಬರ್ಬೇಕು.
ಹ್ಮ್ ಮತ್ತೆ ಗುಲ್ಬರ್ಗಾ ಹೋಗಿ ಬರ್ಬೇಕ್ ಎಲ್ಲಾ ಬಾಳ ಖರ್ಚು ಆಯ್ತವ್ ಹೊಯ್ ಅ ಮಾ ಯಾದ್ರ ಬಂದ್. ಎಲ್ಲಾ ಸುಮ್ಮನೆ ನೀಟಿಗ್ ಅಪ್ಲಿಕೇಶನ್ ಹ ನೀಟ್ ಅಪ್ಲಿಕೇಶನ್ ಸುಮ್ಮನೆ ಆ. ಕಿ ಬಿಡೋ ಪಾ ಅನಂಗ್ ಆಯ್ತ.
ಆ ಸರ್ಕಾರದವ್ರಿಗ್ ಎನ್ ಅಣ್ಣ ಅವ್ರಿಗ್ ಏನ್ ಮೂರ್ ಸರ್ತಿ ಆದ್ರು ನಡ್ಸ್ತಾರ ಆರ್ ಸರ್ತಿ ಆದ್ರ ನಡಸ್ತ
ಅವ್ರ್ ನಡಸ್ತಾರ್ತ ಅವ್ರಿಗ್ ಏನ ಆತದ್ ಹೇಳ ಅವ್ರಗ್ ಮತ್ತೆ ನಮ್ಗ್ ಚೊಲೋ ಇತ್ತ ಅಂತಾರ ಅವೆಲ್ಲ.
ಹ್ಮ್ ಮತ್ತೆ ರೊಕ್ಕ ಪಡ್ದ ಮತ್ತೆ ಚಲ ಆತ ಅಂತ ಅಸಹಕಾರ ಅಂಟಂತು. ಅವ್ರಿಗ್ ಏನಣ್ಣ ಸರ್ಕಾರ ನಡ್ಸವ್ರಿಗೆ ಅವ್ರದ್ ಅವ್
ಸರ್ಕಾರ್ದಾಗ ನೀ ಎಜುಕೇಶನ್ ಅನ್ನೋರಿ ಯಾರ್ ಎಲ್ಲೊ ಸರ್ಕಾರದಾಗ್ ಎಲ್ಲ ಕು
ಹ್ಮು ಹ್ಮು ಅವ್ರು ಟೆಂತ ಪಿ ಯು ಸಿ ಪಾಸ ಆಗಿ ಕರೋಣ ಬಂದ್ ಎಲೆಕ್ಷನ್ ನಿಲ್ಸ್ಬಿಡ್ತರ್.
ಅವ್ ಯಾವ್ ಎಲ್ಲ ಸಿಗಗ್ ಯಾರ್ ಏನು ಟೆಂತ್ ಪಾಸ್ ಅ ಚ ಅಲ್ಲೋ ಈಗ ಎಜುಕೇಶನ್ ಮಾಡಿ ಫೈನಲ್ ಇಯಾರ್ ಸರಿ ತೊಪಕಿಲ್ಲಿ ನಮ್ಮ ಅಣ್ಣ ಫೋನ್ ಅಚ್ಚಕತನ್. ನ ಮಾಡ್ತ್ನಿತ್ತೆ ನಿನಗ.
ಹ್ಮ್ ಸರಿ